ಹಲೋ
ಸರ್ ಸರ್ ಸರ್ ಹೇಳ್ರಿ
ಹಲೋ
ಹಲೋ
ಹಾ ಏನ್ ಮಾಡತೀಪ್
ಏನಿಲ್ಲ ನೋಡ ಈಗ ಜಸ್ಟ್ ಹಾಸ್ಟೆಲ್ ಹೋಗಿ ಊಟ ಮಾಡಿ ಹೊರಗ ಬಂದನಿ
ಏನ್ ಉಂಡ ಊಟಾ
ಅನ್ನ ಸಾಂಬಾರ್ ಇತ್ತ ಇವತ್ತ್ ಬರೆ ನಿಂಬಲ್ಲಿ
ನಂಬಲ್ಲಿ ಅದೇಪ್ಪ ಇಬ್ಬರು ಒಂದ ತೇಳ್ಕೊಂಡಿಲ್ಲ
ಹೂ
ಮತ್ತೆನಡಸಿದೀ ಹೂಂ ಮತ್ತೆ ಏನ್ ಇವತ್ತು ಇವತ್ತು ಕರ್ಕೊಂಡ್ ಹೋಗ್ತಾರಾ ನಾಳಿಗ ಕರ್ಕೊಂಡ್ ಹೋಗ್ತಾರಾ ಇವರು ಎನ್ ಎಸ್ ಎಸ್ ಕ್ಯಾಂಪಿಗಿ
ಏನ್ ಸ್ ಇನ್ನಾ ಅಲ್ಲಿಯದಂತ ಇನ ಮೂವತ್ ಕಿಲೋಮೀಟರ್ ಅಂತ
ಹೂ
ಮೂವತ್ ಕಿಲೋಮೀಟರ್ ಅಲ್ಲಿ ಅದನ ಬರಕತ್ ಮೂವತ್ ಕಿಲೋಮೀಟರ್ ಯದ್ರ ಅಂತ ಚಂದ್ರ ಫೋನ್ ಹಚ್ಚಿದಾ
ಹೂ
ಒಂದಿನ ಕರ್ಕೊಂಡ್ ಹೋಗಂದ್ರ ಡೌಟ್ ರಾತ್ರಿ ಕರ್ಕೊಂಡ್ ಹೋಗ್ತ ಅಂತೆೆ ಲೇಟ್ ಆಗಲ್ಲಾ
ಏನ್ ಮಾಡ್ತಾರ ಏನೋ
ಅದರಾಗ ಹುಡುಗಿಯರು ಇರ್ತಾರ?
ಹೂ ಕರ್ಕೊಂಡ್ ಹೋತಿರಬೇಕು ಒಂದೇ ದಿನಕ್ಕೆ ಹೋಯ್ತಾರ
ಯಾಕಂದ್ರೆ ನಾಳೆ ಒಂದ್ ದಿನ ಅಂದ್ರೆ ನಾಳೆ ಒಂದಿನ ವೇಸ್ಟ್ ಆತ್ ಇಲ್ಲೇ.
ಹೂ ಹೂ ಹೂ
ಇವತ್ತ್ ಅಂದ್ರ ಹೋಯ್ತಾ ಇವತ್ತೊಂದ ದಿನ
ಹೂ
ಮತ್ತ
ಮತ್ತೇನಿಲ್ಲ ಸುಮ್ ಕಿಲ್ಲೇ ಹೋಗಿ ಬಾಲ್ ಆಡಿ ಎಗ್ ತಿಂದ ಬರಮಿ ಅಂತ ಹೊಂಟಿದೆ ಹೂ ಹೂ ಹೂ ಅಲ್ಲೇ ಅಲ್ಲೇ ಸಿಕ್ತಿರ್ಬೇಕ ಈಗ
ಎಷ್ಟಾಗಣ ಒಂದು ಬಾಲ್ಡ್ ಎಗಿಗೀ
ಎಷ್ಟ ಇರ್ಬೋದು ಒಂದು ಹನ್ನೆರಡು ರೂಪಾಯಿ
ಹ್ಮ್ ಹ್ಮ
ಹ್ಮ್
ಮತ್ತೆಲ್ಲ ಜೋರ ಅದ ಕಾಲೇಜ್ ಪೂರ ಆ ಸ್ಟೈ ನಡದದ
ಎಲ್ಲ ಹೋಗೋದ ನೀನ್ ಇಲ್ಲ ಐ ಪಿ ಎಲ್ ಐ ಪಿ ಎಲ್ ಮುಗತಾನ ಏನು ಓದೋದಿಲ್ಲ ಏನಿಲ್ಲ
ಐ ಪಿ ಎಲ್ ಈಗ ಐಪಿ ಎಲ್ ತೆಲಿ ತುಂಬ್ಬಿಟ್ಟದ ಎಲ್ಲರ ಏನ್ ಮಾಡಕ್ ಬರ್ಲ್ಲ ನಾಳೆ ಮ್ಯಾಚ್ ಅದ
ಹ್ಮ್ ನಾಳೆ ಹೇಳ ಹ ಆರ್ ಸಿ ಬಿ ಎಸ್ ಆರ್ ಎ ಜಿ ಟಿ ಜಿ ಟಿ ಹ್ಮ್ ಹ್ಮ್
ಹ್ಮ್
ಹೋಡಿಬೇಕ್ ನಾಳಿದ್ದು ಆರ್ ಸಿ ಬಿ ನ
ಗೆದ್ರ ಫೈನಲ್ ಅಪ್ಪ ನಾಳೆ ಗೆದ್ರ ಅಂದ್ರ ಫೈನಲ್ಗೆ ಹೋತಾರ ತಡಿಬೇಕು ನಾಳೆ
ಹ ಹ ರೇವಣ್ಣ ಸಿದ್ದುು ಬನ್ನ
ಹಾ
ರೇವಣ್ಣಸಿದ್
ಹ್ಮ ನೋಡಿದೆ ಮತ್ತೆ
ಮತ್ತೇನಿಲ್ಲ
ಹ್ಮ್ ಏನ ಮಾತಾಡಕತಿರ್ ಅಪ್ಪ ಏನ ಕುಡಿದ ಅಂದ ಮಾ ಎಡ್ತಾರ
ಹ್ಮ್
ಮತ್ತೆ ಎಲ್ಲ ಆರಾಮಲ್ಲ
ಹ್ಮ್
ಎಲ್ಲಿಗೊರ್ಟ್ರಿ
ಸ ಸೆಕರಟ್ರಿ ಅವನ
ಹಾ
ಮೆಸ್ಸಿನ್ದು ಸೆಕ್ರೆಟರಿ ಅವನೇನಾ
ಹ್ಮ್ ಅವನೇ ನ
ಹ್ಮ ಎನ ನಮ್ ಸುರಾಜ್ ಭೈದಿ ನೀ
ಹ್ಮ್ ಹ್ಮ ಸೂರಜ್ ಬೈದ ಎಲ್ಲಾ ದೇವ್ರದ
ಈಗ ಒಂದ ಪುರ ಮನಗಂಜ ನಡದ ಒಂದ ಈಗ
ಹ್ಮ್ ಎಲ್ಲಾ ಲವರ್ ಬಾಯ್ ಆಗ್ಯನಾ
ಹ್ಮ್
ಮೊನ್ನೇನೆ ಬಡ್ಡ ಪುಲ್ ಗೀಚಾ ಆಗಿದ್ದ ಅವದೇನ
ಅಲ್ಲೆ ಉರ್ಲ್ಲ ಏನ್ ಪುರ ನೋಡಿಲ್ ನೋಡಿ ವೈಟ್ ಪ್ಯಾಂಟ್ ಬ್ಲಾಕ್ ಟೀ ಶರ್ಟ್
ಹ್ಮ್
ಆಕ್ಷನ್ ಮಾತ್ರ ಬಾರಿ ಬೆಂಕಿ ಮಾಡ್ತಾನ
ಹ್ಮ್
ನಿಮ್ ಹತ್ರ ನೆವರ್ ಗಿವ್ ಅಪ್ ಅಂತಿರ್ತಾನ
ನೆವೆರ್ ಗಿವ್ ಆಪ್
ಹ್ಮ್
ಯಾವತ್ತು ಬಿಟ್ಟು ಕೊಡಲ್ಲ
ಹಾ
ಯಾವತ್ತು ಬಿಟ್ಟು ಕೊಡಲ್ಲ
ಮತ್ತ ಹಂಗ್ಯನಾವ ಅವಂದೇನಕ್ಕ ಕೇಳ್ತೀಯ ಅವನ್ ಸಲ ಹುಡುಗರ್ ಏನು ಬಾರಿ ದೊಡ್ಡದಾಗ ಅವ್ನ
ಹ್ಮ್ ಕ್ಯೂ ನಿಂತ ಎಂದೇ ಹುಡ್ಗೀರ ಅವ್ನ್ ಎಲ್ಲಾ ದೊಡ್ಡ ಮನುಷ್ಯ ಮತ್ತೆ
ನೀನ್ ಕೇಳಿದ್ರು ಕೊಡತಾನ ಹಂಗೇನು ಇಲ್ಲ ಅದೆ ಅಂದ್ರೂ ಓದತಾನ ಲೇವ್ವಾ.
ಏ ಮತ್ತತ್ ಈ ಕಡೆ ಓದದು ಭೀ ಅದ. ಎಲ್ಲಾ ಈ ಕಡೆ,
ಮ ಸುಮ್ನೆ ಬಂದಿಲ್ಲಪ್ಪ ಸಯಿಲ್ ಸೈನ್ ಸೆಂಟರ್ ನಲ್ಲಿ ಮೂವತ್, ಜೊತೆಗೆದ್ದು ಬೆನ್ಲಿಲಿ ಚೂರಿ ಇಟ್ಟರು. ಅನ್ಬೇಕ್ ಆಡಕ,
ಹ್ಮ,
ಚಂದ್ರ ಅವ್ರನು ಈಗ ಮುಟ್ಟಿರ ಅಂತಂದ್ರ ಅವ ನಮ್ಸಲ ಕುಂತಿನಂತಂದ್ರಪ್ಪ. ಅಲ್ಲೆಲ್ಲಾ ಊರ್ ಬಲ್ಲಿ ನೀವ್ ಬರ್ತ್ರಿ ಮಗ ನಿಮ್ ಬಸ್ ನಿಂದ ಬರ್ಬೇಕಂತ ಕುಂತಿನಂತ ತಂದ್ನವ.
ಹ್ಮ್.
ಏನ ಕುಂತಿನ ಅಂತ ಅಂದನು ಮತ್ತ ನಾ ಏನಂದ ಮಗ ಏನ ಬಸ್ ಬಂದಿಲ್ಲ ಹೊರಿ ಲೇಟ್ ಅ್ದ ನೀವು ಹೊರೀ ಲೆ, ರಾತ್ರಿ ಅದಂದೆ,
ಹ್ಮ್.
ಆ ಮಗ ಹೊತಿನಂತ್ ಅಂದುನು.
ಹ್ಮ್.
ಹ್ಮ್.
ಏನ ಇವತ್ತು ಕರ್ಕಂದ್ ಹೋಗ್ತಾರ ಅಂತೆ ಒಟ್ಟ.
ಯಾರಿ ಗೊತ್ತಪ್ಪಾ ಅದ್ರಾಗ ರಾತ್ರಿ ತೋಡಿ ಎಂಟ ಆಕೈತ ಟೈಮ್.
ಹ್ಮ್.
ಬರ್ಬೇಕ ಅಂದ್ರ ಎಂಟವರಿ ಅತ್ದ್ ಅಲ್ಲಿ ಹೋಗಬೇಕಂದ್ರ ಹತ್ತವರಿ ಹನ್ನೊಂದ ಅತ್ದ್ ಇವತ್ತು ಕರ ಹ್ರ ನಾಳೆ ಅಂದ್ರೆ ಕೆಲ್ಸ ಆತ್ವಾಗ ಇವತ್ತ ಕರ್ಕೊಂಡ್ ಹೋದ್ರ.
ಹ್ಮ್ ಇಲ್ಲ ಮತ್ತೆ ಪೋಸ್ಟ್ಪೋಡ್ ಆಗ್ತದ ಮತ್.
ಮತ್ತೇ ನಾ, ಪೋಷಫೋನ್ ಮಾಡಲ್ಲ ಅಂದ್ರ ನಾಳೆ ಒಂದಿನ ವೇಷ್ಟ ಅತ್ದ್.
ಹ್ಮ್ ಮತ್ತ.
ಇವತ್ತು ಹೆಂಗೆ ಎಷ್ಟೇ್ ಅದ್ರಂಗ ದಿನ ನಾಳೆ ಒಂದಿನ ಹೋಗ್ತ
ಒಟ್ ಕರ್ಕೊಂಡ್ ಹೋಗ್ಬೇಕಪ್ಪಾ ಇವತ್ತ.
ಏ ನೈಟ್ ಜರ್ನಿ ಬರಿ ಅತದೋ.
ಹ್ಮ್ ಕರ್ಕೊಂಡ ಹೋದ್ರ ಒಂದ್ ಎರಡ್ ತಾಸ್ ಸಿಗುದಿತ್ತ ನಾವೇನ್ ಸೊ ಕೋಷ ಹೊತಾನ.
ಎರಡ ತಾಸ ಮನಗೊಂಡ ಅತ್ದ್ ಕರ್ಕೊಂಡ್ ಹೋಗಬೇಕ್ ಹತ್ರತನ ಹೋತೀವಿ. ಎಂಟ ಹನೊಂದು ಅಂದ್ರೂನು ಅದ ಎಂಟುವರೆಗ್ ಬಿಟ್ರೆನು ಹತ್ರತನ ಹೋಗ್ತೀವಿ.
ಹ್ಮ್.
ಕರ್ಕೊಂಡ ಹೋಗ್ಬೇಕು ಎರಡ ತಾಸ ಜರ್ನಿ ಭಾರಿ ಆತದ.
ಹ್ಮ್.
ಅರೆ ಬಿ ಸೆಕ್ಷನಗ ಹುಡುಗರು ಕಮ್ಮಿ ಆವಾ.
ಹ್ಮ್ ಕಡಿಮೀ ಆವಾ. ಅಂದ್ರ
ಜ ಅವ್ರಂಗ ನಿಂದ್ರಾಗ ಬರಲ ಪಾಳೆ ಆರಾಮ್ ಕುಂತ್ ಹೋಗಬೋದ್ ನಾವವು.
ಹ್ಮ್.
ಹ್ ಮಂದಿ ನಿಂತುಯ್ಯೋ
ಹಾ.
ಮಂದಿ ನಿಂತರಂದ ಬಸ್ನಾಗ ಅಬ್ದುಲ್ಯಾ ಯುನಸ್ ಎಲ್ಲೋಸು ನಿಂತವ.
ಹ್ಮ್.
ಸಿಟ್ ಸಿಕ್ಕಿಲ್ಲ ಅಂತ ಅವರ್ಗ್.
ಹ್ಮ್.
ಮುಗಂತ್ರ ಹೋಗಿ ಇಲ್ಲಿ ಇವ್ರರು ಮುಂದೆ ಕುಂತಾನ ಅವರು ಮುಂದೆ ಹೋಗಿ ಅದ ಗೇರ್ ಬಾಕ್ಸ್ ಕುಂತಾನ.
ಹುಡಿಗೇರ ಮುಂದ್. ನಡಿ, ನಡಿ
ಬಾ ಹ ಅಕಡೆ ಎದರು ಒ ಬಾ ಎದರ್ ಬಾ ನಾನು ಬರ್ತ.
ಹ್ಮ್. ಹಿಂಗ್ ಹಿಂಗ್ ಹಿಂಗ್ ಹಿಂಗ್ ನಡಿ ಸೀದಾ ನಡಿ ಸೀದಾ ಹ್ಮ್. ಅಲ್ಲಿತ್ನ ಮುಗಿತದ.
ಹ್ ಟೈಮ್ ಎಷ್ಟಾಗದೆ? ಏಳು ಎಂಟ ಆಕೈತ್ ನೋಡು ಎಂಟಕೈ ಹತ್ ಪೋಣೆ ಎಂಟು ಆಗದೆ
ಹ್ಮ್ ಹ್ಮ
ಆ ಡ್ರೈವರ್ ನಂಬರ್ ಸ್ನಾಪ್ ಹಾಕಂಬ ಬರಾ ಟೈಮಿಗೆ ಹಾಕಿ ಹಾಕ್
ಹ್ಮ್
ಅಲ್ಲ ಡ್ರೈವರ್ ಅಂಕಲ್ ನಂಬರ್ ತಗೊಂಡ್ರಿದ ಚಲಾಗಿತ್ತು ನೋಡ್ ಮದ್ ಬಂದಾ ನಂಬರ್ ತೊಂಗಡಿದ್ರೆ ಕೂರ್ತಿರತರಲ್ಲಿ ಇರುತ್ತೆ ನಂಬರ್
ಹ್ಮ್ ಯಾರ ಡೀನ್ಸ್ ಸರ್ ಕಾರ್ ನಡೆಸ್ತನೆಲ್ಲ ಅವನೇ ಏನು ಡ್ರೈವರ್
ಹ್ ಅವಲ್ಲ ಇನೊಬ್ಬ ಬಸ್ ದಮಾನಲ್ಲವಾ
ತಮ್ಮನ
ತಮ್ಮನ ಹೊತ್ತು ಬಂದು ಮಧ್ಯಾಹ್ನ ಬಂದು ನಿಂತಿದ್ದ ಮೆಸ್ ಮುಂದೆ
ಹ್ಮ್
ಹ್ಮ್
ಹ್ಮ್ ನೋಡಿಲ್ಪಾನ
ಹ್ಮ್ ಹ್ಮ್ ಹ್ಮ ಹಾಗಂದ್ರ ಜಲ್ ಹೊಯಿಬೇಕಪ್ಪ ಇಲ್ಲಿ ಬಂದು ಈಗ
ಹ್ಮ್
ಇಲ್ಲಿ ಬಂದ್ರ ರಾಮ ಅತ್ತು ಟೈಮ ಇ ಬಂದರ ಇಟ್ಟಿರತನೋ
ಬರೋದೆ ಬಸ್ ಬರೋದೆ ಎಂಟೂವರಿ ಹತ್ತದ
ಹ್ಮ ಒಯ್ತಾರಂತ ನನಗ ಅನ್ನಿಸುತ್ತದೆ ಹೊದ್ಸಲಿ ರಾತ್ರಿ ಆದ್ರೂ ವೈಯ್ದಾರ ಅಂತ ಮತ್ತ್ ಏನ್ ಮಾಡ್ತಾರೆ ನೀಗ ರಾತ್ರಿ ಆಯ್ತ್ ಪೂರ
ಹ್ಮ್
ಇವತ್ತಂದು ದಿನ ಇಟ್ರ ಇಲ್ಲೆ ಇರಬೋದು ಯಾರಿಗೋತ್ತು.
ಹ್ಮ್
ಮತ್ತ್ ಮುಂಜೆ ನಮ್ಮಗ್ ತಿಲ ಇದು ಮಾಡ್ತಾರ ಪುರ ಅವನ್ಸ ಒನ್ಸರು ಮಾಡ್ತಾರ
ಹ್ಮ್ ಹ್ಮ್ ಶಿವರಾಜ್ ಬಾಯ್ ಏನೋ ನಡಿಸ್ಯನಲ್ಲ
ಅವ್ರ ಪುರ ಸ್ನ್ಯಾಪು ಸ್ನ್ಯಾಪು ಅವರೆಲ್ಲ
ಹ್ಮ ಹ್ಮ
ಅರ್ದೆಲ್ಲಿ ಅವ್ರ ಅಕ್ಕ ತಂಗಿದವರು ಬಾಳ ಮಂದಿ ಹೌರ
ಹ್ಮ್
ಅವರ್ ಅಕ್ಕಗ ಆಗ್ತಾನ
ಹ್ಮ್ ಹ್ಮ್ ಹ್ಮ್
ಮತ್ತ್ ನಮ್ಮ ದಾನಮಗ ಆಕ್ತಾನ
ಹ್ಮ್
ಮತ್ತೆ ಅಂದ್ರೆ ಒಂಥರ ಬಾಯಿ ಮಸ್ತಾರ
ಹ್ಮ್್ಮ
ಬತ್ ಅಮ್ಮಗ ನ ಅಪ್ಪಗ ಸುರಾಜ್
ಹ್ಮ ಮತ್ತೆಲ್ಲಾ ಮಸ್ತ್ ಏನ್ ಟೆನ್ಷನ್ ತಗೊಲಗ್ಯನ
ಅವರ ಹೊಟ್ಟಿ ಬರಕತದ ಜಿಮ್ಮಿಗೆ ಹಚ್ಚನಾ
ಅದು ಹೊಟ್ಟಿ ಇಳಸ್ಬೇಕಂತ ಜಿಮ್ಮಿಗೆ ಹಚ್ಚನಾವ ಐ
ಮತ್ತ್ ಹೊಟ್ಟೆಸ್ಬೇಕ ಜಿಮ್ಮಿಗ್ ಆಚೆನ ಈಗ ನೋಡಿದ್ರೆ ತಿಂದಾಗನೆ ತಿನ್ನುತ್ತಾನ ಎಲ್ಲಿ ಹೊಟ್ಟೆ ಇಳಿದ್ದಪ್ಪ
ಹಹ
ತಿಂದಗೆ ಎಷ್ಟು ಮೊಕ್ಕದ್ ಬಿಡ್ಬೇಕು ತುಂಬಾಗಿ ಏ ಪಾರ ಪುರ ಒಂದೊಂದು ತಾಸ್ ಏನು ಒಂದೊಂದ್ ದಿನ ಮೊಕೋತನಪ್ಪಾ
ಹ
ಹಂಗ್ ಹೆಂಗ್ ಮುಕ್ಕೊಂದರೆ
ಹ್ಮ್ ಹ್ಮ್
ಮಳೆ ಆಯ್ತತಿ ಇವತ್ ಮೇಲಿಂದು ತೆಗದು ಮ್ಯಾಲ್ ಹೋಗಿ ಮೊಕ್ಕ ಮುಡ್ಬೇಕಪ್ಪ ಮ್ಯಾಲೆ ಹ್ಮ್ ಗೇಟ್ ತೆಗೆರೆ ಮ್ಯಾಲಿ ಹೋಗಿ ಮೋಕೊಂಬಿಡ್ಬೇಕು
ತೆಗ್ದಾರ ನಿನ್ಗೆಟು
ನನ್ನಾಗೇನೆ ಮಲ್ಲಂಕ ಹ ಹೇಳಳ್ಬೇಕ ಅವ್ರು ಬರೋಣ ಅವ್ ಬರ್ತಾರಲ್ಲ.
ಹ್ಮ್
ಅವ್ರು ಬಂದಾಗ ಅವ್ರಿಗ್ ಹೇಳ್ಬೇಕು.
ಹ್ಮ್
ಅವ್ರಿಗೆ ಹೇಳಿದ್ರೆ ತೆಗಿತಾರ.
ಹ್ಮ್
ಹ್ಮ್ ಹ್ಮ್ ಎಲ್ಲಾರ ಎಲ್ಲಾರ ಮುತ್ತಪ್ಪನ ಹೋಗಿ ಎಲ್ಲಿ ಹೋಗಯಂದ್ರ ಮುತ್ತಪ್ಪ. ಸಂಜು ಇರ ಮುುತ್ತಪ್ಪ ಸಂಜು. ಸಮಾರ ಸಮಾರ್
ಹ್ಮ್ ಬಿಟ್ಟು ಬಿಟ್ಟೆ.
ಮೊತ್ತಮ ಯ್ಯಾವಸ್ ಸಿಂಗರ್ಸ್ ಇರುತ್ತ ನವು ಯಾರಿಗೆ ಬರ್ಲಿ ಬಿಡ್ಲಿ ಎಗ್ ರೈಸ್ ಬಂದೇನ್ರೀ.
ಹ್ಮ್ ದೂರಾಗ ದೂರಾಗ ಅವರು ಮಾತಾಡದ ಕೇಳಿಸಬಾರದು
ಹ್ಮ್ ಮತ್ತೆ
ಮತ್ತೆ ಹೆಂಗಿರ್ಲ
ಹ್ಮ್ ಎಲ್ಲಿ ಗಾರ್ಡನ್ದ ಕುಂಚ ನೋಡಿ ಇಲ್ಲ ಮ ಆರಾಮ ಗಾರ್ಡನ್ದ.
ಹ್ಮ್
ಅಲ್ಲಿ ವಿಕಾಸವಾಗಿ ಆಗಿ ಬಿಡ್ದನಂತಪ್ಪ
ಹ ನಡತದ ಒಂದ ಅದೇ ಅದ ಹ ಹಾ ಮೊದಲಿಂದ ಹಡ್ಕದ ಬಂದಲ್ಲನವ
ಹಾ
ಹ್ಮ್ ಮೊದಲಿಂದ ಹಿಡಕತ್ ಬಂದನವ.
ಮೊದಲ್ಲಿಂದೆ
ಹಾ
ಹ್ಮ್ ಮತ್ತ ಆ ಚತಿ ಮತ್ತತ್ ಆರಾಮದೆಲ್ಲ. ಹ್ಮ್ ಮತ್ ಹಚ್ಚಿತಿ ಹಾಂ ಬಾಯ್
ಅತ್ ನಿಮ್ಜ ಮಾತಾಡ್ದನ ಬಾಳ ತೊಂದ್ರ